ಏನ್ ಮಾಡ್ ಟ್ಟಿದ್ದೀರಾ
ಏನು ಇಲ್ಲ ಸುಮ್ಮನೆ ಕೂತಿದ್ದೆ ನೀನು
ಏನಿಲ್ಲ ನಾನು ಸುಮಮ್ಮನೆ ಕೂತಿದ್ದೆ ನಾಷ್ಟ
ನಾಷ್ಟ ಆಯ್ತು ನೀನ್ಂತಿಂದ
ಹ ತಿಿಂದೆ
ಏನ್ ತಿಂದಪ್ಪಾ
ನಾನ್ ದೋಸೆ ತಿನ್ನಪ್ಪ ನೀವು
ನಾಾವ್ ಪಲಾವ್
ಹೌದು ಾ
ಚೆನ್ನಾಗಿತ್ತ ದೋಸೆ
ಹ್ಮ ಚೆನ್ನಾಗಿತ್ತು
್ಮ ಮಾಮೂಲಿ ಅಕ್ಕೇ ಇಟ್ಟದಾ
ಹ ಹ್ಮ್ ಮಾಮೂಲಿ ದೋಸೆನೆ
ಹ್ಮ್ ಹಾ ಹಾ ಹಾ
ಹದು
ಹೌದು ಬಾ
ನಾನು ಇದು ಏನಂದ ಏನ್ ಮಾಡ್ತಿದ್ದನೆ ಋಷಿ ಶಿಕ್ಷಣದ ಮಹತ್ವ ಬಗ್ಗೆ ಇವತ್ತು ಯೋಚನೆ ಮಾಡ್ತಾ ಇದ್ದೆ
ಓಹೋ ಹೌದಾ ಏನು ನಿನ್ನ ಅಭಿಪ್ರಾಯ
ಅಂದ್ರೆ ನಮ ಜೀವನದಲ್ಲಿ ಶಿಕ್ಷಣ ಅಂತ ತುಂಬಾ ಮಹತ್ವ ಶಿಕ್ಷಣ ಇಲ್ಲಾಂದ್ರೆ ಈ ಜಗತ್ತಲ್ ಬದಕದೇ ಕಷ್ಟ ಅನ್ಸ್ಬಿಡ್ತ
ಅಯ್ಯೋ ನಮ್ಗೆಾರ ಇದನ್ನೇ ಕೊಡಲ್ಲ ಗೌರವನೇ ಕೊಡಲ್ಲ ನೀನ್ ಏನೋ ಕಲ್ತೆ ಇಲ್ಲ ಅಂದ್ರೆ
ಹ್ಮ್ ನೀವೇನಂತೀರಾ
ಶಿಕ್ಷಣದ ಬಗ್ ಗೆ ನಾ ಜಾಸ್ತಿ ಅದು ಪ್ರಾಮುಖ್ಯತೆ ಇದೆ ಎಲ್ಲಾರ್ಗು ಪ್ರಮುಖವಾದದ್ದೇ ಎಲ್ಲಾರ ಅ ಎಂದಲ್ಲೋ ಅದು ಕಲ್ತಿಲ್ಲಾ ಅಂದ್ರೆ ಯಾರು ನಮಗ್ ಗೌರವನೆ ಕೊಡಲ್ಲಿ ಏನು ಬರಲ್ಲ ಅನ್ನೋ ತರ ನೋಡ್ತಾರೆ ಬೇರೆ ಏನೇ ನಾವ್ ಕಲ್ತಿದ್ರುನು ಚಿತ್ರಾಪೇಟ ದಾಗ್ಲಿ ಹಾಡ ಹೇಳೋದಾಗ್ಲಿ ನೃತ್ಯ ಮಾಡೋದ ಅವೆಲ್ಲಾನೂ ನೋಡಲ್ಲ ನೀಗಓದಕ್ ಬರಲ್ಲ ಅಂತಾರೆ
ಹ್ಮ್ ಈ ಜಗತ್ತಲ್ಲಿ ಶಿಕ್ಷಣ ಇದ್ರನೆ ಗೌರವ ಕೊಡೋದು ಎಲ್ಲಾ ಜ್ಞಾನ ಎಲ್ಲಾ ಪಡಿಬಹದು ಶಿಕ್ಷಣೆಯಿಂದ ನಾವು
ಹೌದು
ಹ ಶಾಲೆ ಕಲಿಬಹುದು ಬರೀ ಶಾಲೆಯಿಂದ ಅಷ್ಟೇಲ್ಲ ಪುಸ್ತಕ ಇಂದ ಅಷ್ಟೇ ನಾವ ಅಲ್ಲ ಜ್ಞಾನ ಪಡೆಯಕ್ಕ ಆಾಗದು ಬರೀ ನಾ ಪುಸ್ತಕ ಪಕ್ಕದಿಂದ ಓದಿ ಎ್ದು ಪರೀಕ್ಷೆ ಬರದ್ರೆ ಅಷ್ಟೆ ಎಲ್ಲ ನಮ್ಗ್ ಜ್ಞಾನ ಬರೋದು ಮನೆಯಿಂದ ಕಲಿತೀವಿ ನಮ್ ಸೊಸೈಟಿಯಿಂದ ಕಲಿತೀವೇ
ಹತ್ರನ ಕಲಿಯೋದಿದೆ ಚಿಕ್ಕೋರ್ ದೊಡ್ಡೋರಿಂದ ಕಲಿತಾರೆ ದೊಡ್ಡವರು ಚಿಕ್ಕೋರಿಂದಾನೂ ಕಲಿಯೋದಿದೆ
ಹಾ ಒಂದ್ ಹೇಳ್ತಾರ್ ನೋಡ್ರಿ ಅಮ್ಮ ತಾಯೇ ಮೊದಲೇ ಗುರುವ ಹಂಗೆ
ಹಾ ಹೌದೌದೌದು
ಲ್ರು ನಮ್ ತಾಯಿಯಿಂದಾನೇ ಅಲ್ವಾ ಫಸ್ಟ್
ಅವ್ರಲ್ಲ ಹೇಳ್ಕೊಡೋದು್ ನಮಗ್ ಶಿಸ್ಟಾಆಗ್ಲಿ ಏನೇ ಆಗ್ಲಿ
ಹ್ಮ್ ಇವಾಗ ಶಿಕ್ಷಣ ಇದ್ರನೆ ಈ ಜಗತ್ತಲ್ಲಿ ಬದಕಕ್ಗೋದ ಅದ್ರಲ್ಲಿ ಒಳ್ಳೆ ಒಳ್ಳೆ ಉದ್ಯೋಗ ಬೇಕಂದ್ರು ನಾವ್ ಎಷ್ಟು ಓದಿದ್ದೀವಿ ನಮ್ಗೆ ಏನೇನ್ ಬರ್ತವೆ
ಎ ಏನಾದಿದ್ರು ಕಡಿಮೆ ಆಗ್ಬಿಟ್ಟಿದ್ದೀರಿ
ಆ ಅಲ್ಲ ಹೋಗಿಯಾ ಮೂವತ್ ನಲ್ವತ್ ವರ್ಷದಲ್ಲೂ ಓದೋರಿದ್ದಾರೆ ಅಷ್ಟು ಡಿಗ್ರಿ ಎಷ್ಟು ಡಿಗ್ರೀಸ್ ಮಾಡ ಇದರೊ ಇವಾಗ ಅವಾಗ ಈ ಕಾಲದಲ್ಲೂ ಅಷ್ಟು ವರ್ಷ ಆದ್ರೂ ಓದೋದಿತ್ತು
ಗೌರ್ಮೆಂಟ್ ಗನೆ ಜಾಸ್ತಿ ಜನಕ್ ಆಯ್ತ ತಿರ್ತಾರೆ ಕೆಲ್ಸಕ್ಕೆ ಉದ್ಯೋಗಗಳಿಗೆ
ಇದನ್ನೇ ಬಿಡ್ರಿ
ಅವ್ರಂದ್ರು ಮೂವತ್ ನಲ್ವತ್ ವರ್ಷ ಆದ್ರೂ ಒ ರ್ತಾರೆ ಮದ್ವೆ ಇಲ್ಲ ಏನು ಇಲ್ಲ ಬರೀ ಓದೋದು ಓದೋದು ಹಂಗ ಅಷ್ಟು ಪ್ರಾಮುಖ್ಯವಾಗಿದೆ ಇವಾಗ ಶಿಕ್ಷಣ
ಅಷ್ಟೆ ಅದು ನಾವು ಇಷ್ಟಪಟ್ಟು ಕಲಿಬೇಕು ಕಷ್ಟ ಪಟ್ಟ ಕಲ್ತೃ ನಮ್ಗೆ ಅದೇನು ಉಪಯೋಗ ಇರಲ್ಲ
ಉಪಯೋಗ ಇರಲ್ಲ ಮತ್ತೆ ಯಾರೇ ಆಗ್ಲಿ ಅವ್ರ ಮನಸಲ್ಲ ಇದ್ರೇೇ ಛಲೋ ಅನ್ನದು್ ಇರ್ಬೇಕಲ್ಲ ಏ ನನ್ಗ್ ಚಲ ಇದ್ರೆ ನಿನ್ ಐವತ್ ವರ್ಷ ಆದ್ರೇನು ಅರವತ್ ವರ್ಷ ಆದ್ರೇನು ಕಲಿಯಕ್ಕೆೆ
ಹ್ಮ್ ಕಲಿಬೌದು
ಕಲಿಬೇಕು ಇವಾಗಿನ್ ಮಕ್ಳಂತ ಅಂತೂ ಓದೋದು ಬರಿಯೋದ ಅಂದ್ರನೆ ಆಗಲ್ಲ
ಹ್ಮ್ ಕಷ್ಟಪಟ್ಟು ಓದೋಣ ಅಂದೇ ಆಟಾಡೋದು ಆಟಾಡೋದು ಹತಾರೆ ಯಾವಾಗೂ
ಹ್ಮ್ ನಿಮ್ಮತ್ರ ಹೆಂಗೆ ಹುಡ್ಗರು ಓದ್ತಾರಾ ನಿಮ್ ಮನೇಲಿ ಎಲ್ಲಾ
ಹೂ ನಮ್ಮನ ಎಲ್ಲ ಚೆನ್ನಾಗ್ ಓದ್ತಾರೆ
ಹ್ಮ ಹಂಗಿರ್ಬೇಕು
ಶಿಸ್ತು ಬರುತೆ ಅಂತಾರಲ್ಲ
ಹೌದೌದೌದು
ಹೋದ ನಮಗ್ ಶಿಸ್ತ ಕಲ್ಸೋದು
ಹ್ಮ್ ಎಲ್ಲಾನೂ ಕಲಿತಿ ಅದ್ರಿಂದ
ಹ್ಮ್ ಮತ್ತೆ ಶಿಕ್ಷಣದಿಂದ ಹೊಸ ಹೊಸ ವಿಷಯಗಳೆಲ್ಲ ಕಲಿಬೋದು ವಿಜ್ಞಾನ ತಂತ್ರಜ್ಞಾನ ಹಾ ಮತ್ತೆ ಸಂಸ್ಕೃತಿಕ ಇತ್ಯಾದಿ ಇಂತವೆೆಲ್ಲ ಕಲೀಬೋದು
ಜಾಸ್ತಿನೇ ಇದ್ದಾವೆ ಕಲಿಯಕೇನ್ ಒಂದ ಎರಡ ನಮಗ್ ಛಲ ಅನ್ನೋದ ಇರ್ಬೇಕು ನಮ್ ಮನ್ಸಲ್ಲಿ ನಾನ್ ಮಾಡ್ತೀನಿ ಅನ್ನೋದ ಇದ್ರೆ ಎಲ್ಲಾ ಮಾಡ್ತೀನಿ ಇಲ್ಲ ಮಾಡಲ್ಲ ಅಂತ ಒಂದ್ಸಲಿ ಬಂದ್ಬಿಟ್ರೆ ಶಿಕ್ಷಣದ ಬಗ್ಗೆ ಶಿಕ್ಷಣ ಯಾರಿಗೂ ಅಷ್ಟ ಈಗ ವಿದ್ಯಾ ಅತ್ರು ಬೇಗ ಯಾರಿಗೂ ತಲೆಗತ್ತಲ್ಲ ಒಬ್ಬ್ರ ಅಂತಿರ್ತಾರೆ ಎಷ್ಟು ಎಷ್ಟ ಓದಿದ್ರು ಜ್ಞಾಪನಾನೇ ಇರಲ್ಲ ನನ್ ಮಕ್ಳಿಗೆ ಅಂತ ಅಂತಿರ್ತಾರೆ ಸ್ವಲ್ಪ ಜನ
ಒಬ್ಬೊಬ್ರಿಗೆ ಒಂದೊಂದ್ ತರ ಅರ್ಥ ಆಗುತ್ತೆ ಒಬ್ಬ್ರಿಗೆ ಕಥೆ ಮೂಲಕ ಹೇಳಿದ್ರೆ ಅರ್ಥ ಆಗುತ್ತೆ ಒಬ್ಬೊಬ್ಬ್ರಿಗೆ ಒಂದೊಂದ ತರ ಆತರ
ಹಾ ಮತ್ತೆ ಹಂಗಂತ ತಾನ ಎಲ್ಲಾರ್ಗೂ ಒಂದೊಂದು ಶಾಲೆ ತೆಗಿಯಕ್ ಆಗಲ್ಲ ಅಲ್ಲ ಇವಾಗ
ಅಲ್ಲ ಅವ್ರಗ ಇಷ್ಟ ಆಗಿತ್ತಾರ ಅವ್ರಗ್ ಓದ್ಕೊಳೋಗ ಬಿಡ್ಬೇಕು ಇವ ಕೆಲವು ಶಾಲೆಗಳ ಹೆಂಗೆ ಅಂದ್ರೆ ಇದೇ ಓದ್ಬೇಕು ಇಷ್ಟೇ ಓದ್ಬೇಕು ಹಂಗೇ ಬರಿಬೇಕು
ಹೌದು ಜಾಸ್ತಿ ಒತ್ತ ಒತ್ತಡ ಆಗ್ಬಿಡ್ತಾರೆ
ಚಿಕ್ಕ ಚಿಕ್ ಮಕ್ಳ ಮೇಲೆ ಅಷ್ಟೊಂದ್ ಅಷ್ಟೊಂದ ಒತ್ತಡ ಹಾಕದ್ರೆ ಅವ್ರಿಗೆ ಕಲಿಬೇಕಂತ ಆಸಕ್ತಿ ಬರಲ್ಲ
ಬರಲ್ಲ ಬರಲ್ಲ ಮತ್ತೆ
ಅವ್ರ ಅವ್ರು ಹೇಳಿದಿದ್ದಾರೆ ನಾವ್ ಇದ್ ಮಾಡ್ಬೇಕು ಅಷ್ಟೇ ಅನ್ಕೊಂತಾರ ಹಂಗ ಅಂಕೋಬಾರ್ದು ನಾನೇ ಕಲಿಬೇಕು ಅ ಅವ್ರ ಛಲ ಇದ್ರೆ ಕಲ್ಲಿ ತಾರೇ ಚನ್ನಗಿ
ಹೌದು
ಹ್ಮ್ ಏನ್ ಮಾಡಕ್ಕ ಆಗಲ್ಲ ಶಿಕ್ಷಣ ಎಲ್ಲ ಅವಾಗೂ ಮಗು ಚೇಂಜ್ ಆಗ್ತಾ ಬರ್ತಾ ಇರುತ್ತೆ
ಅಯ್ಯೋ ಅವವಾಗಿನ ಶಿಕ್ಷಣನೇ ಚೆನ್ನಾಗಿತ್ತು ಬಿಡ್ರಿ
ಹ್ಮ್
ಅವಾಗ ಅಪ್ಪ ಅಮ್ಮ ಅವರೆಲ್ಲ ಹೇಳ್ತಾರೆ ತಿದ್ರಲ್ಲ ನಾವ್ ಎಷ್ಟೆಲ್ಲಾ ನಡ್ಕೊಂಡು ಹೋಗ ತಿದ್ವಿ ಶಾಲೆ ಅಂದ್ರೆ ನಮಗ ಅಷ್ಟ ಇಷ್ಟ ಶಿಕ್ಷಣ ಅಂದ್ರೇನೆ ಅಷ್ಟ ಇಷ್ಟ ಈ ಫೋನ್ ಗಳು ಮೊಬೈಲ್ ಗಳು ಏನು ಇರ್ಲಿಲ್ಲ
ಅದ್ರಲ್ಲೂ ಅವನ್ ಕಾಲದಲ್ಲಿ ಏನಂದ್ರೆ ಗುರುಗಳು ಏನ್ ಹೇಳ್ತಿದ್ವು ಅವರು ಮಕ್ಕಳ ಹ ಉವ ಏನಾದ ಕೇಳ್ತಬಾ ಕೇಳುವುದೇ ಇಲ್ಲ
ಹೌದು
ಹ್ಮ ಇವಾಗ ಶಿಕ್ಷಣ ಹೆಂಗಾದ್ರಂದ್ರೆ ತಂತ್ರಜ್ಞಾನ ಮತ್ತೆ ಶಿಕ್ಷಣ ಅಂತ ನೋಡಿ ಆನ್ಲೈನ್ ಕ್ಲಾಸ್ ಫೋನಲ್ಲಿ ಹೇಳ್ಕೊಡ್ತಾರೆ ಲೈಬ್ರರಿ ಡಿಜಿಟಲ್ ಲೈಬ್ರರಿ ಇರ್ತವೆ
ಹ್ಮ್
ಕ್ಲಸ್ಂದಲೆಲ್ಲ ಬರ ಆ ಕ್ಸ್ ಅಲ್ಲಿ ಹೇಳ್ಕಟ್ಟು ಆನ್ಲೈನ್ ಆನ್ಲೈನ್ ಇದ್ದಾಗ ಮಾಡ್ತಾರ ಅವ್ರು
ಹೌದೌದು
ಹ್ಮ್ ಹಂಗ ಹೇಳ್ಕೊಡೋದಪ್ಪ ಅವ್ರು ಹೇಳ್ಕೊಡ ಬ ವ್ಯತ್ಯಸ ಆಗುತ್ತೆ ಹ್ಮ ಹ ಅಂದ್ರೆ ಹೆಂಗ ಆಗದಿಲ್ಲ ಅಂದ್ರೆ ಮನುಷ್ಯರು ಮನುಷ್ಯ ಮಾ್ತಡದೇ ಕಮ್ಮಿ ಆಗ್ ಹೋಗೋಗಿನ ಇದು ಅರ್ಥ ಆಗ್ಲಿಲ್ಲ ಆದ್ರೆ ನಾವ್ ಹೋಗ್ಬಿಟ್ಟಿ ಶಿಕ್ಷಕ ಹತ್ರ ಕೇಳಳ್ ಮ ಮೊಬೈಲ್ ನೋ
ಹಾ ಹೌದೌದು
ಹ್ಮ ಏನು ಅರ್ಥ ಆಗಿ ನಮಗೆ ಹೋಗಿ ಹೇಳಕಕಂತಿದವಿ ಇವಾಗ ಹೆಂಗ ಅಂದ್ರೆ ಒಂದು ನಾ ಒಬ್ಬು ಶಿಕ್ಷಕರತ್ರ ಒಂದು ಏನಾದ್ರು ಕೇಳಿದಿಲ್ಲ ಅರ್ಥ ೊಾಗಿ ಅಂದ್ರೆ ಅವರು ಅವ್ರು ನಮ್ಗೆ ಹೇಳ್ಬೇಕ್ರೆ ಎಲ್ಲಾರು ಕೇಳಕ್ರೆಂತ ಇಲ್ಲ ಚೆನ್ ಅರ್ಥ ಆಗುತ್ತಲ್ಲಾ ಎಲ್ಲಾರಿಗೂ
ಹಾ
ಅ ಅದ ಅದ ಗೊತ್ತಿಲ್ಲ ಆ್ತು ಏನಾದೂ ನು ಅರ್ಥ ಆ ಫೋನಲ್ಲಿ ನೋಡ್ಬಿಡ್ತಾರೆ ಅವಾಗ ಮ ಶಿಕ್ಷಕರು ಮೆ ಮಕ್ಕಳು ಮಾತಾಡೋದು ಕಮ್ಮಿ ಆಗ್ಬಡುತ್ತೆ
ಹೌದು ಅದಂತರು ನಿಜಾನೇ ಇವಾಗಿನ ಕಾಲದಲ್ಲಿ ಯಾರು ಇವಾಗ ತೀ ಚಾರ್ಸು ಮ ಮಕ್ಕಳು ಜಾಸ್ತಿ ಮಾತಾಡೋದೇ ಇಲ್ಲ
ಹಾ ಹಾ
ಜಾಸ್ತಿ ಮಾತಾಡೋದೇ ಇಲ್ಲ ಹಂಗಾಗಿ ಎಲ್ಲಾ ಬಂದಾಗಬಿಟ್ಟಿದೆ
ಅದೇ ಅದೇ ಅವಗಿನ ಶಿಕ್ಷಣನೇ
ಚೆನ್ನಾಗಿತ್ತು
ಹ
ಯಾರು ಭಯನೂ ಪಡ್ತಿರ್ಲಿಲ್ಲ ಶಿಕ್ಷಕರ ಜೊತೆ ಮಾತಾಡಕ್ ಅವಾಗ ಇವಾಗ ಸುಮ್ಮ್ನೆ ಮನೇಲಿ ಹೇಳ್ಬಿಡ್ತಾರೆ ಏನಾದ್ರೂ ಇನ್ನ
ಇದು ಅದೊಂದು ಹೊಡಿಯಕ್ಕೂ ಆಗಲ್ಲ ಇವಾಗ ಅವಾಗ ಶಿಕ್ಷಕರು ಹೊಡಿತಿದ್ರಲ್ಲಿ ಎಷ್ಟು ಭಯ ಪಡ್ತಿದ್ರು
ಹ್ಮ್
ಹ್ಮ
ಹಂಗೆ ಮತ್ತ ಏನ್ ಮಾಡ್ತೀರ
ಎಂಗು ಇಲ್ಲ ಏನುೂ ಇಲ್ಲ ಅದ್ರಲ್ಲೂ ಇವಾಗ ಶಿಕ್ಷಣನ್ನ ಏನೋ ಅದೊಂಂತರ ಬಿಸ್ನೆಸ್ ತರ ಆಗೋ
ಹೌದು ಹೌದು
ನಾವ್ ಎಷ್ಟು ದುಡ್ಡು ಕಟ್ಟುವೋ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ ನಮ್ ನಮ್ ಶಾಲೆ ನೀವ ಇದಾವೆ ಅವ ಇದಾವೆ ಅದಕ್ಕ ಅಷ್ಟು ದುಡ್ಡು ಇದಕ್ಕಷ್ಟು ದುಡ್ಡು
ದುಡ್ಡಿಂದಾನೇ ಎಲ್ಲಾ ನಡೀತಿರೋದಲ್ಲ ಇವಾಗ ಏನ್ ಮಾಡ್ತೀರಾ
ಆದ
ಅದಕ್ಕೆ ಶಿಕ್ಷಣ ಜಾಸ್ತಿ ಬೇಕು ಎಲ್ಲಾರ್ಗು ನೀನ್ ಎಷ್ಟ್ ಕಲಿತೀಯಾ ಅಷ್ಟು ಒಳ್ಳೇದು ನಿನ್ ಕೈಲಿ ಎಷ್ಟ ಸಾಧ್ಯನ ಷ್ಟ ಮಾಡ್ಬೇಕು ಅದನ್ನ ಅದನ್ನ ಮೀರಿನು ಮಾಡ್ಬಾರ್ದು ಇಷ್ಟಾಗುತ್ತಸ್ ಮಾಡ್ಬೇಕಾಗ ನಮ್ಗೊಂದು ಗೌರವ ಬರುತ್ತೆ
ಹ್ಮ
ಶಿಕ್ಷಣದ್ಮೇಲೆ ಪ್ರೀತಿ ಇರ್ಲೇಬೇಕು ಸ
ಹ್ಮ್ ಹ್ಮ ಇಷ್ಟಪಟ್ಟು ಕಲ್ತರೇನೆ ನಮಗ ಅದ ಅದ್ರಿಂದ ಏನಾದ್ರು ಉಪಯೋಗ ಇರುತ್ತೆ ಇಷ್ಟ ಪಟ್ಟ ಕಲ್ತ್ೆ ಇನ್ನಾವ್ ಹೆಂಗಾದ್ರೆ ಕಷ್ಟ ಪಟ್ಟ ಕಲ್ತ್ ಏನೋ ಓದ್ಬೇಕು ಅಂತ ಓದಿದ್ರೆ ಇವಾಗ ಓದರದ ನಾಳೆಗ್ ಜ್ಞಾಪಕ ಇರುತ್ತೋ ಇಲ್ವೋ
ಹೌದೌದು ಅದೆಲ್ಲಾ ಬಾ ಎ ಬಾ ಎಟ್ ಇಷ್ಟ ಅಂತಾರೆ ಅದೇನೆಲ್ಲಾ
ನಾವು ಅದೇ ಅದೇ ನಾವ್ ಹೆಂಗ್ ಅಂದ್ರೆ ಚಿಕ್ಕವಾಗ ಕಲ್ತಿರೋದು ಇವಾಗ ಹೇಳ್ತೀವಿ ಯಾಕಂದ್ರೆ ಅವಾಗ ಅಷ್ಟ್ ಇಷ್ಟ ಪಟ್ಟ ಕಲ್ತೀವಿ ಇವಾಗ ಎ ಬೇಸರಿ ಯಾರಾದರೂ ಮರಿಯಕ್ ಆಗುತ್ತಾ ಅ ಈ ಈ ಆತರ ಆದದ್ರ ಇವಾಗ ಕಲ್ತಿರೋ ನೋಡ್ರಿ ಅವಾಗ ಕಲ್ತಿರೋ ಅವಾಗಲೇ ಮರತಿದ್ದೀವಿ ಅದೇ ಯಾರು
ಈಗಿನ್ ಶಿಕ್ಷಣಾನೆ ಚಂದ
ಹ್ಮ
ಅಂದ್ರೆ ನಮ್ ಬಾಲ್ಯದ್ದು
ಹ್ಮ್ ನಮ್ಮ ಬಾಲ್ಯದಲ್ಲಿ ಚೆನ್ನಾಗಿರ್ತಿತ್ತು
ಹ್ಮ್ ಇವಾಗ್ ಅಜ್ಜ ಅಜ್ಜನ್ ಕಾಲಕ್ ಈಗಂತ್ರ ನಾ ಹೋಗಕ್ಕಾಗಲ ಅದನ್ನ ಸುಮ್ನೆ ನೆನಪ್ಸ್ಕೋಬೋದು, ನಾವ್ ಅನುಭವಿಸ್ ಅನ್ಸಿದ್ ಅಂದ್ರೆ ನಮ್ ಬಾಲ್ಯದ್ ಜೀವ್ನ
ಹ ಅದು ತುಂಬಾ ಚೆನ್ನಾಗಿತ್ತು ಆ ಶಿಕ್ಷಣ ಚೆನ್ನಾಗಿತ್ತು, ಇವಾಗ್ ಮಾ ಮಾಡಿದ್ರೆ ಆನ್ಲೈನ್ ಇರ್ಲಿಲ್ಲ ಎಲ್ಲಾ ಶಿಕ್ಷಕರೇ ಹೇಳ್ಕೊಡ್ ತ್ತಿದ್ರು ಬೆಳಿಗಿನ ಜಾವ ಎದ್ದು ಸ್ಕೂಲಿಗೆ ಹೋಗೋದು ಒಬ್ಬೊಬ್ ಹೆಂಗಂದ್ರೆ ಈಗ ಆನ್ಲೈನ್ ಬಂದಬಿಟ್ಟಿದೆಯಲ್ಲ ಮನೆಯಲ್ಲೆ ಎಷ್ಟ್ ಎಷ್ಟೊತ್ತಿಗ್ ಬೇಕಾರೆ ಅಷ್ಟೊತ್ತಿಗೆ ಕೇಳ್ತಾರೆ, ನಾ ನಾವ್ ಅಂಗಲ್ಲ ಬೆಳಿಗ್ಗೆ ಎ ಶಾಲೆೆಗೆ ಹೋಗಿ ಬಾಕ್ಸ್ ಕಟ್ಕೊಂಡು ಎಲ್ಲ ಸ್ನೇಹಿತರ್ ಜತ್ ಮತ್ತೆ ಮಾತಾಡ್ಕೊಂತ
ಹಾ ಹ ಏನಿದ್ರು ಅವೆಲ್ಲ ಮಾಡ್ತಿದ್ವಲ್ಲ ಅವಾಗ್ ಮಜಾ ಬರೋದು ದಿನಗಳು ಹೆಂಗ್ ಕಳಿತಿದ್ವ ಅಂತಾನ ಗೊತ್ತಾಗಲ್ಲ ಇವಾಗ ಮನೇಲಿ ಇತ್ಕೊಂಡ್ ದಿನಗಳು ಕಳಿಯೋದೇ ಅಪರೂಪ ಆಗ್ಬಿಟ್ಟಿದೆ ಈ ಶಿ ಕ್ಷಣ ಅಂತ್ರು ಬಿಡ್ರಿ ಎಲ್ಲಾನು ಮರ್ಸ್ಬಿಟ್ಟಿದೆ ಇವಾಗ ಆಗಿನ ಶಿಕ್ಷಣ ಎಲ್ಲ ಮಾಡಿಸ್ತಿತ್ತು ಈಗಿನ ಶಿಕ್ಷಣ
ಎಲ್ಲ ಮರೆಸ್ತೀವಿ ನಾವು ಅದ್ರಲ್ಲೂ ಆನ್ಲೈನ್ ಅಲ್ಲಿ ಇಲ್ಲ ಬರೀ ಫೋನ್ ಲ್ಯಾಪ್ಟಾಪ್ ಎಲ್ಲ ನೋಡಿ ನೋಡಿ ನಮ್ಮ ಆರೋಗ್ಯಕ್ಕೂ ಅಷ್ಟ ಒಳ್ಳೇದಲ್ಲ, ಮನೆಲ್ಲೆ ಎ ಮನೆಲ್ಲೇ ಏನ್ ಸ್ಕೂಲಿಗ್ ಹೋದ್ರೆ ಸ್ವಲ್ಪ ಓಡಾಡ್ಕೊಂಟ
ಹ್ಮ್ ಹೌದು
ಏನಂತ್
ಆಯ್ತು ಶಿಕ್ಷಣ ಹಂಗೆ ಮುಂದುವರ್ಸಣ ಆಯ್ತಾ?
ಹಾ ಸರಿ ಸರಿ
ಹಾ ಸರಿಯಪ್ಪಾ